ಹಲೋ ಬ್ರೋ.
ಏ ಹೆಂಗಿದ್ಯಾ ಬ್ರೋ.
ಅರಾಮ್ ಬ್ರೋ ನೀನು.
ಪರವಾಗಿಲ್ಲ ಬ್ರೋ ಏನೋ ಜೀವನನ ತಳ್ಕೊಂಡ್ ತಳ್ಕೊಂಡ್ ಹೋಗ್ತಿದ್ದೀರಿ.
ಹಾ ಊಟ ಬ್ರೋ.
ಊಟ ಮಾಡ್ಬೇಕಕ್ ಬೋ ಇನ್ನ.
ಹೌದಾ ಯಲ್ಲಿದೀಯ ಬ್ರೋ.
ಹಾ ಇಲ್ಲೇ ಬ್ರೋ ಮನೆ.
ಹೌದಾ ಮತ್ತೇನ್ ಸಮಾಚಾರ ಬ್ರೋ ಇಷ್ಟೊ ದಿಸಾ ಆಯ್ತು ಮೀಟ್ ಮಾಡಿಲ್ಲ ಏನಿಲ್ಲ.
ಊಟ ಬ್ರೋ ನಿಂದು.
ಅಯ್ತು ಬ್ರೋ ಮನೆ ಕಡೆ ಎಲ್ಲ ಆರಾಮ ಬ್ರೊ.
ಆರಾಮ ಬ್ರೋ ನಿಮ್ಮ ಮನೆ ಕಡೆ.
ಹ್ಮ್ ಬ್ರೋ ಎಷ್ಟೋ ದಿಸಾ ಆಯ್ತಲ್ಲ ಬ್ರೋ ಮೀಟ್ ಆಗಿ ನಾನು ನೀನು.
ಓ ಏನು ಬ್ರೋ ಇವತ್ತು ಮಳೆ ಬರಂಗಿದೆ.
ಹಾ ಮಳೆನೂ ಬಂದಿಲ್ಲ ಬ್ರೋ ಇಷ್ಟ ದಿಸಾ ಆಯ್ತು. ಈಗಲೇ ಬರೀ ಬೇಸಗೆಗಾಲ ನೋಡಿವಿ ಅಲ್ಲಾ.
ಹೂ ಸುಟ್ಟುತಿದೆ ಮೈಯಾಲ್ಲ.
ಹೂ ಬ್ರೋ ಈಗ ಸ್ವಲ್ಪ ಮಳೆ ಬಂತು ಅಂದ್ರೆ ಚೆನ್ನಾಗಿರತ್ತೆ
ಏನ್ ಬರಂಗ ಕಾಣ್ತಿದೆ ಅಪ್ಪೂ ಈ ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ. ಬಜ್ಜಿ ಪಕೋಡ ಮತ್ತೆ ಒಂದು ಟೀ ಹಾಕೊಂಡು.
ಹ್ಮ್ ಚೆನ್ನ ಚೆನ್ನಾಗಿರುತ್ತೆ ಅಲ್ವಾ ಬ್ರೋ ಮಸ್ತ್ ಇದಲ್ಲ ವೈಬೇಸ್ ಮಾತ್ರಾ.
ಕೇಳ್ತಯಾ.
ಹ್ಮ್ ಮತ್ ಮತ್ತೆ ನಿಮ್ ಅಮ್ಮ ಮತ್ತೆ ನಿಮ್ ಅಪ್ಪಾಜಿ ಎಲ್ಲಿ ಬ್ರೋ.
ಅಪ್ಪಾಜಿ ಅಪ್ಪಾಜಿ ಹೊರಗ ಹೋಗಾರೆ ಅಮ್ಮ ಮನೇಲ್ಲೇ ಇರ್ತಾರ
ಹೌದಾ
ಎಲ್ಲಿ ಊರಲ್ಲಿ ಇದ್ಯಾ ಇಲ್ಲಿ ಇದ್ಯಾ
ನಯ ಹಾ ಇಲ್ಲೇ ಇರೋದ್ ನಾನು ನೀವು ಊರಿಗೆ ಹೋಗಿಲ್ಲ ಹೋಗ್ಬೇಕು ಅದೇ ನಾನ್ ಹೆಂಗಿದ್ರು ಈ ವೀಕೆಂಡು ನೀನಾದ್ರು ಅ ಅಂದ್ರೆ ರಜಾ ಅಯ್ತು ಏನು ಅಂತ ನಾನ್ ಕೇಳೋಣ ಅಂತ ಮಾಡ್ದ ಹೆಂಗೆ
ಜನ ಇರುತ್ತಲ್ಲಪ್ಪೋ ಯಾರನ ಇಲ್ಲ
ಫೀ ಇದಯಾ ಅಂತ ಕೇಳಿದವರ
ಫ್ರೀ ಇದೀನ್ ಬರೋ ನಿನ ಗೊಸ್ಕಾ ಫ್ರೀ ಇಲ್ದಿರ ಏನ್ ನಿನ್ಗೋಸ್ಕರ
ನಾದ್ರೆ ಅಂದ ಏ ಈ ವೀಕೆಂಡ್ಸ್ ಅಲ್ಲಿ ಎಲ್ಲಾರೂ ಪ್ಲಾನ್ ಮಾಡಂತಬ್ರು ಎಲ್ಲಾರೂ ಹೊರ್ಗಡೆ ಹೋಗ್ಬರನಾ
ಎಲ್ಲಿ ಹೋಗೋಣಬ್ರಾ
ಏನಿಲ್ಲ ಬ್ರೋ ನೀವು ಫ್ರೀ ಬರ್ತೀರಾ ಅಂದ್ರೆ ಹೇಳಿ ನನ ಹತ್ರ ಒಂದು ಲೈಟ್ ಒಂದ್ ಸಣ್ಣ ಪ್ಲಾನ್ ಐತೆ ಅದನ್ನ ಶೇರ್ ಮಾಡ್ಕತೀನಿ ಏನಿಲ್ಲ ಬೆಳಿಗ್ ಒನ ತ್ರೀ ಕ್ಲಾಕ್ ಹಂಗಿ ಫೋರ್ ಕ್ಲಾಕ್ ಹೋದ್ರೆ ಒನ ಬಿಟ್ಟ ಐತಿಲ್ಲೇ ಇಲ್ಲಿಂದ ಒಂದು ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹೋದ್ರೆ ಬೆಳ್ಳಿಗೆ ಹೊ ತಲ್ಲೋದ್ರೆ ಫುಲ್ಲು ಸ್ನೋ ಬ್ರೋ ಫಾಗ ಫಾಗ್ ತಂ ಆ ವ್ಯೂವ್ ನೋಡಕ್ ಒಂದ್ ಮಸ್ತ್ ಆಗಿರುತ್ತ ಮಾತ್ರ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಒಂದ ಸೆವನ ಕ್ಲಾಕ್ ತನಕಾ ಅಲ್ಲೇ ಟೈಮ್ ಸ್ಪೆಂಡ ಮಾಡಿ ವನ ಸಿಕ್ಸ್ ಓ ಕ್ಲಾಕ್ ತ ಟೈಮ ಸ್ಪೆಂಡ್ ಮಾಡಿ ಸಿಕ್ಸ್ ತರ್ಟಿಂಗೆ ಅಲ್ಲಿಂದ ಬಿಟ್ಟರು ಅಲ್ಲಿಂದ ಇನ್ನೊಂದ್ ಶಿವನ್ ದೇವಥಾನಕ್ಕೆ ಹೋಗಕೆ ಒಂದ್ ಸಿಕ್ಸ್ಟಿ ಕಿಲೋಮೀಟರ್ ಸಿ ತಲ್ಲಿಂದಲ್ಲಿಗೆ ಈ ಹೆಂಗಂದ್ರೆ ಇಬರು ಈಗ ಸಿಕ್ಸ್ ಕ್ಲಾಕಗ್ ಬಿಟ್ಟವಿ ಅಂದ್ರೆ ಸಿಕ್ಸ್ ತರ್ಟಿ ಅಷ್ಟ ಸಿಕ್ಸ್ ತರ್ಟಿಂಗ ಬಿಟ್ಟ್ಟವಿ ಅಂದ್ರೆ ಸೆವೆನ್ ಓ ಕ್ಾಕ್ಷ್ಟದಿಗೆ ಒಂದು ಕಡೆ ಹೋಗ್ತೀವಿ ಒಂದು ಅರ್ಧ ಕಿಲೋಮೀಟರ್ ದಾಡ್ ಎಕ್ಸಾಂಪಲ್ ತರ್ಟಿ ಕಿಲೋಮೀಟರ್ಸ್ ಆಮೇಲೆ ಅಲ್ಲಿ ಟಿಫನ್ಏನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಆಹ್ ಟಿಫನ್ಿ ಏನ್ ಬರು ಹಾಫ್ ಆನ್ ಅವರ್ ತಂಡೆ ತಾಣೋ ತಿಿನಿ ಗೊತ್ತಲ್ಲಾ ಮಾಮೂನಾಗಿ ಆಮೇಲೆ ಅಲ್ಲಿಂದ ಅಶ್ವನ್ ಟೆಂಪಲ್ಗೆ ಹೋಗಣ ಹೋಗಷ್ಟತಿ ಏಟ್್ ಓ ಕ್ಲಾಕ್ ಆಗುತ್ತೆ ಇಲ್ಲ ಏಟ್ ತರ್ಟಿ ಆಗುತ್ತೆಬ್ರು
ಹಾ
ಹೋಗ್ಬಿಟ್ಟು ಅಲ್ಲಿ ಶಿವನ್ ದೇವಸ್ಥಾನ ತಗ ಎಲ್ಲಾ ದೇವರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಎಲ್ಲಾ ಇದ್ ಮಾಡ್ ಬರೋಣ ಅಲ್ಲಿಂದ ಬರ್ತಾ ಹಂಗಿರ ಕ್ರೆಶರ್ ಹ ಒಂದ್ ಕಡೆ ಕ್ರೆಷರ್ ಐತೆ ಬ್ರೋ ಆಯ್ತಾ ಫ್ರೆಶ್ರ ನೀರ್ ಅಂದ್ರೆ ನಿನ್ ಗೊತ್ತಲ್ಲ ಅವರು ಎಷ್ಟು ತಣ್ಣು ಇರಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಲ್ಲ
ಹ್ಮ್
ಹ್ರು ಯಾವಾಗ್ರು ಕ್ರಷರ್ಗೆ
ಇಲ್ಲ ಅಪರಾ
ನೀ ಹಬಕ್ ಬ್ರೋ ಹೆಂಗ ಅಂದ್ರೆ ಬ್ರರು ಫುಲ್ಲು ಫ್ರೆಶು ನೀರು ಈಗ ನೀನು ಎಕ್ಸಾಂಪಲ್ ಕೆರೆಗೆಲ್ಲ ನೋಡ್ಲ್ಲ ಆತರ ನೀಲ್ಲ ಫು ಫ್ರೆ್ ಆೇ ಅದುೋ್ರ ುಲ್ ವೈಟ ಕ ಇಡ್ತೆನ್ ಬ್ರೋ
ಹಾ
ಆೇ ಫುಲ್ಲು ಕೋಲ್ಡ್ ಆಗಿರುತ್ತೆ ಅದ್ರಲ್ಲೂ ಎಷ್ಟ್ ಬಿಸಿ್ಲು ಇರ್ಲಿ ಕೋಲ್ಡ್ ಆಗಿರುತ್ತೆ ನೀರ್ ಮಾತ್ರಲ್ಲಿ
ಅಲ್ಲೇ ಸ್ನಾನ ಮಾಡಣ
ಹ ಅಲ್ಲೇ ಹೋಗ್ಬಿಟ್ಟು ಸ್ಮ್ಮಿಂಗ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡಣದು ನಡ್ದಸ ಹೆಂಗಿದ್ರು ಅಲ್ಲಿಂದ ಬರಸರಿ ಹ್ಮ ಬ್ರೋ ಬಬ್್ರೋ ಯಾರ ಇರಲ್ಲ ಬ್ರೋ ಅ ಕ್ರೆಷರ್ ಆಗೆ ಫಸ್ಟ್ ಆಫ್ ಆಲ್ ಹ ಆಮೇಲೆ ಹಿಂಗಿರೋ ಒಂದು ಟೆನ್ ಕ್ಲಾಕ್ ಕಗತ್ುರು ಅಲ್ಲಿಗೆ ಹೋಗೋಷ್ಟ ಅಲ್ಲಿ ಹೋದ್ಮೇಲೆ ಟೆನ್ ಟ ಟು ಕ್ಾಕ್ ತನಕ ಡಡ್ಕೊಂಡ್ ಅಲ್ಲೇ ಜಿಮ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಊಟ ಅಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಬರೋಣ ಬ್ರೋ ಆಮೇಲೆ ಏನ್ ಬ್ರೋ ಬಂದ್ಮೇಲೆ ಅಲ್ಲಿ ಹ ಅಲ್ಲಿ ಅಲ್ಲಿಂದ ಬಂದ್ಮೇಲೆ ಹ ಮೂವಿಗೆ ಹೋಗನ್ ಬ್ರೋ ಯ್ದಾದ್ರು ಚೆನ್ನಾಗಿರೋ ಒಂದ ಹಾರರ್ ಮುಯಿ ಹೋಗಣ ಇಲ್ಲಾಂದ್ರೆ ಬೇಡ ಬ್ರೋ ಸ್ವಲ್ಪ ಹೊತ್ತು ಅಂದ್ರೆ ಹಿಂಗೆ ಹೊರ್ಗಡೆ ಅಡ್ಡಾಡ್ಕೊಂಡು ಬಿ ನೈಟ್ ಶೋ ಹೊರ
ಊಟುಕ ಊಟಕ್ಕ ಕ ಹೋಗನ ಬ್ರೋ ಎಲ್ಲಾ ನಾ ಹೊಟ್ಟೆ ಪೂಜೆ ತುಂಬಾ ಇಂಪಾರ್ಟೆಂಟು
ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಅಡ್ಡಾಡ ಹ ಹೆಂಗಿರು ಟೂ ಕ್ಲಾಕ್ ತಂಗ ಅಲ್ಲ ಇರ್ತ
ಇಲ್ಲ ಅಂದ್ರೆ ಇದಕ್ಕ ಹೋಗಣ ಫುಡ್ ಸ್ಟ್ರೀಟ್ ಒಂದೊಂದೊಂದಂದ ಊಟ ಮಾಡಷ್ಟೊತ್ತಗೆ ರಾತ್ರಿ ಆಗ್ಬಿಡುತ್ತೆ
ಹಾ ಬ್ರೋ ಊಟ ಮಾಡ್ಕೊಂಡ್ ಅಡ್ಡಾಡ್ಕೊಂಡು ಅವ ಒಟ್ಟಿಗೆ ಒಂದು ಟೆನ್ ಓ ಕ್ಲಾಕ್
ಅಲ್ಲೇ ಫುಡ್ ಸ್ವೀಟ್ ಹತ್ರ ಒಂದು ಪಿಝಾ ಸಿಗುತ್ತೆ ಮ ಮಾರಯ ಕೇಳಲೇ ಬೇಡಗ್ಯ ಅಪ್ಪ ನೀನ್ನ್ ತಿನ್ಂತಿಂದಾಗ ಗೆ ಆ ಚೀಸು ನಿನ್ ಬಾಯಿಂದಾ ಆ ಪಿಜಾಗ ಸಪ್ರೇಟ್ ಹಾಕ್ತಿರೋದ್ ನೋಡು ಅಯ್ಯೊ ಕೆಲೆ ಬ್ಯಾಡ ಯಪ್ಪಾ ಆಮೇಲೆ ಅದರ್ದು ಟೇಸ್ಟ್ನು ಬ್ರೋ ನೀನ್ ನಿಜ ಫಿದಾ ಆಗ್ಬಿಡ್ತ ನೀನ್ ಹೇಳ್ತೀಯ ಬ್ರೋ ಪೂರ್ತಿ ದಿವಸ ಇಲ್ಲೇ ಇರ್ಬೇಕಾಗಿತ್ತು ಅಂತೀಯಾ ಬಟ್ ಇರಕ್ ಆಗಲ್ವೇ ಅದು ಬರೀ ಸಾಯಂಕಾಲನೇ ಓಪ ನ್ ಆಗೋದು
ಓಕೆ ಬ್ರೋ ಹೋಗನಾ ಬ್ರೋ ಎಲ್ಲಾದೂ ಟೇಸ್ಟ್ ಮಾಡ್ದಂಗ್
ಹಾ ಆಮೇಲೆ ಅಲ್ಲಿ ಬರ್ಗರು ಇರುತ್ತೆಬ್ರೋ ಯಪ್ಪಾ
ನೀನು ತಿಂದಿದೀಯಾ ತಾನೆ ಬರ್ಗರು
ಹಾ ತಿಂದಿದೀನಿ ಬ್ರೋ ಚೆನ್ನಾಗಿ ಇತ್ತು ಟೇಸ್ಟ್ ಎಲ್ಲಾ
ಬ್ರೋ ಅಂದ್ರೆ ಈ ನಾರ್ಮಲ್ ಬರ್ಗರ್ಗಳು ತರ ಇರಲ್ಲ ಬ್ರೋ ನಿ ತಿಂಡಿದಂತೆ ಸಾಸ್ ನ್ ತುಟ್ಟಿಗೆಲ್ಲ ಮೆತ್ಕೊಂಡ್ ಬಿಡ್ಬೇಕು ಬಾಯಿಗೆಲ್ಲ ಹಂಗಿರುತ್ತೆ ಫುಲ್ ಬ್ರೋ ಸಕ್ಕತ್ ಇರುತ್ತ ಬ್ರೋ ನಂಗ ಅದೇ ಇಷ್ಟ ಅಲ್ಲಿ ಏನ್ ಅಂದ್ರೆ ಎಲ್ಲೂ ಕ್ವಾಲಿಟಿ ಕಮ್ಮಿ ಮಾಡಲ್ಲ ಪ್ರೈಸ್ ಕಮ್ಮಿ ಕೊಟರುನು ಆಯ್ತಾ ಕ್ವಾಲಿಟಿ ತಕ್ಕಂಗ್ ರುಚಿ ಇರುತ್ತೆ ರುಚಿ ಮತ್ತೆ ದುಡ್ಡು ಕೊಟ್ರುನು ನಿಂಗೆ ಕುಂಟಂಗ್ ಅನ್ಸಲ್ಲ ಆ ಟೇಸ್ಟ್ ಗೆ ಇವಾಗ ನಾವು ಬೇರೆ ರೆಸ್ಟೋರೆಂಟ್ಗೆ ಎಲ್ಲ ಈ ನಾರ್ಮಲ್ ಅಲ್ಲಿ ಬರ್ಗರ್ ಶಾಪ್ಗೆಲ್ಲ ಹೋದ್ರೆ ಕಾಸ ನಾವ್ ಹಾಕ್ತಿರಲ್ವಾ ಅದು ನಮ್ಗೆ ಇದು ಏನ್ ಸ್ಯಾಟಿಸ್ಫೈ ಆಗಲ್ಲ ಎಲ್ಲ ಒಣ್ಗಗಂಗ್ ಕೊಟ್ಟಿರ್ತಾರ ಇವಾಗ ಇವಾಗ ಏನೋ
ಬಂದ್ ಮಧ್ಯದಲ್ಲಿ ಆ ಇದು ಹಾಕಿ ಕೊಟ್ಟಂಗ ಕೊಡ್ತಾರ ಅಲ್ವಾ
ಹಾ ಬ್ರೋ ಕರೆಕ್ಟು ಈಗ ನೋಡು ಬ್ರರು ಹೆಂಗಗೆ ಅಂದ್ರೆ ಅದ್ ನನಗಂದ ಸಂಗ ಅದು ಅಂದ್ರೆ ಅಂತ ದೊಡ್ಡ ಶಾಪ್ ಏನಲ್ಲ ಒಂದು ಮೀಡಿಯಂ ಲೆವೆಲ್ ಶಾಪ್ ತಾನೆ ಬ್ರೋ
ಹ್ಮ್ ಹಲೋ ಅಲ್ಲ ಅಲ್ಲ ಮೀಡಿಯಂ ಲೆವೆಲ್ ಶಾಪ್ ಅಲ್ಲ ಬ್ರೋ ಫುಲ್ ಒಂದು ರೋಡ್ ರೋಡಲ್ಲಿ ಫುಲ್ ಊಟನೇ ಇರುತ್ತೆ ನಿನು ಯಾವ ರೋಡಲ್ಲಿ ಹೋಗ್ಬೇಕು ಆ ಯವುದ್ರಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್
ಗೊತ್ತಾಯ್ತು ಬ್ರೋ ಗೊತ್ತಾಯ್ತು ಆದ್ರೆ ಅದು ನಾನನ್ ಹೇಳ್ತ ನಿನ್ಗೆೇ ಹೇಳ್ದ ಗೊತ್ತ ಈ ಪಿಜಾ ಆತರದ್ದದು ಅದೊಂದ್ ಅಂಗಡಿ ಮಾತ್ರ ನಾನು ಹೇಳ್ತಿರೋದು ಸಪ್ರೇಟ್ ಆಗಿ ಅಂದ್ರೆ ಒಂದ್ ಮೀಡಿಯಂ ಲೆವೆಲ್ ಅಲ್ಲಿ ಇಟ್ಟಿದಾರೆ ಅಂಗಡಿ ಅದೊಂದು ಆದ್ರೆ ಜನಗಳು ಜಾಸ್ತಿ ಅಲ್ಲಿ
ಏ ಬ್ರೋ ಜನಗಳು ಕೇಳಲಬೇಡ
ಅದೇನೇ ಬ್ರೋ ಈಗ ನೋಡು ಇನ್ನು ಅಂತ ದೊಡ್ಡ ಹೋಟ್ಲು ಕಟ್ಟಿ ಹೋದ್ರೆ ಅಲ್ಲಿ ಟೇಸ್ಟ್ ಎಲ್ಲ ಸರಿ ಇಲ್ಲ ಅರೆ ಇಂತ ಮೀಡಿಯಂ ಲೆವೆಲ್ಗ ಇರ್ತವಲ್ಲ ಟೇಸ್ಟ್ ಮಾತ್ರ ಅಲ್ಲೆಲ್ಲ ಅಲ್ಟಿ ಇರ್ತವೆ
ಹ ಬ ಏನಂದ್ರೆ ಇವಾಗ ಆ್ ನಾವು ನಾರ್ಮಲ್ ಬರ್ಗರ್ ಶಾಪು ಪಿಜಜಾ ಶಾಪ್ಗೆ ಹೋಗ್ತಿರಲ್ವಾ ಅಲ್ಲಿ ಏನಂದ್ರೆ ಒಣ್ಗಿರೋ ಬ್ರೆಡ್ಡು ಆಮೇಲೆ ಅದು ಫ್ರೈ ಆಗಿರೋ ಇದು ಏನಪ್ಪಾ ಪಾಟಿ ಆಮೇಲೆ ಈ ತರಕಾರಿ ಎಲ್ಲ ಸ್ವಲ್ಪ ಹಾಕ್ಬಿಟ್ಟ ಕುಟ್ಬಿಟ್ಟ್ದನ್ನ ಹಾಕ್ ಬೇಡ ಅಂತ ಇನ್ ಕುಡ್ತಾನ ನೋಡ್ಬ ಮೇಲೆ ಬಟರು ಬಂದಗೆ ಕೆಳಗೆ ಬಟರು ಬಂದಗೆ ಸೆಂಟ್ರಲ್ಲಿ ಫುಲ್ಲು ಸಾಾಸು
ಹ್ಮ್
ಆಮೇಲೆ ಪ್ಯಾಟೀಸು ಅದಾದ್ಮೇಾಲ ತರಕಾರಿ ಅಪ್ಪ ನನ್ಗೆ ಆಕ್ಚುಲಿ ಯಾರು ಅಮೇರಿಕ ಇಿಂದ ಬಂದಿ ಬರ್ಗರ್ ಮಾಡ್ದಂಗ ಇರುತ್ತೆ ಗೊತ್ತಾ ಇದು
ಹಾ ಹ ಹಾ
ಹಾ ಹಾರಿನಿಂದ ತಂದಂಗಿತ್ತು ಬರ್ಗರ್ ಅದ ನಿಜ
ಹೌದೌದಾ
ಹ್ಮ್ ನೀನ್ ಟ್ರೈ ಮಾಡ್ಬೇಕ ಬ್ರೋ ನಿನ್ ಬಾ ನನ್ ಕರ್ಕೊಂಡ್ ಹೋಗ್ತಿ
ಹಓಕೆಬ್ರ ಈ ಸತಿ ಹಂಗಿರು ಹೋಗ್ತವಲ್ಲಾ ಪ್ರತಿಯೊಂದು ಟ್ರೈ ಮಾಡೋಣ ಆಮೇಲೆ ಬರು ಅಲ್ಲಿ ಅಲ್ಲಿಂದ ಎಾ ಊಟ ಆದ್ಮೇಲೆ ಹೊಟೆ ತುಂಬತ್ತಲಾ ಆಮೇಲೆ ನೈಟ್ ಮೇಲೆ ಒಂದ್ ಸ್ವಲ್ಪ ಪೋತ ಅಲ್ಲ ಒಂದ ಎರಡ್ ಅವರ್ಡ್ಡಡ್ಬಟ್ಟ ಆಮೇಲೆ ಹತ್ ಗಂ ಶೋೋಗ ಒಂದ್ ಆಾರರ್ ಮೂವಿ ಐತೆ ನೋಡಿನಿ ಸೊ ಈಕ ಐತೆ ಬ್ರ ಮಾತ್ರ ಅವರ ಅಂತ ಮೂವಿಗ ನಾನ್ ನೈಟ್ ನೋಡ್ಬಿಟ್ಟು ಹೆಂಗಿರ್ ನಂದೇ ಅಲ್ಲಿ ನಾನ್ ನೋಡಿಲ್ಲ ರೋ ಟ್ರೈಲರ್ ಅಷ್ಟ ನೋಡಿರೋದು ದು ಅದ್ರಲ್ಲ ಮಸ್ತ್ ಆಗ ಇತ್ತು ಮಾತ್ರ ಹ ಆಮೇಲೆ ಅಲ್ಲಿಂದಾನೇ ನಮ್ದ ರೂಮ್ ನ ಹತ್ರ ಐತ್ ಬರ ಅಲ್ಲಿಂದ ಅಲ್ಲಿಗೆ ನಂದ್ರ ಮೇಲೆ ಫ್ರೆಂಡ್ಸ್ ಎಲ್ಲ ಇರ್ತಾರ ನೀನ್ ಉಳ್ಕೋಣ ತಂಗಿ ಜೊತೆಗೆ ಅವ್ರ ಜೊತೆಗೆ ನಿಮ್ ಪರಿಚಯಲ್ಲ ಬರೋವರೆಲ್ಲಾ
ಹ್ಮ್
ಅಷ್ಟೇ ಬಿಡುಬ ಮತ್ತ ಯಾವ ಟೆನ್ಷನ್ ಹಂಗಾರೆ ಫ್ರೀ ಇದ ಅಂತ ಗೊತ್ತಾಯ್ತು ಹೋಗಂತಾಬ್ರರು ಇವು ವೀಕೆಂಡು ನಿಂದು ಬೈಕ್ ಐ್ತ ಅಂಬ ನಮ್ಮ ಇ ಬೈಕ್ ಐತ
ಈ ಒಂದೇ ಬೈಕಲ್ಲಿ ಹೋಗೋಣ ಅಂತಬ್ರೋ
ಹಾ ಒಂದ್ಂದ್ ಒಂದ ಬೈಕಕ್ ನಾವ ಇಬ್ಬರು ಹಗೋಬಬ್ರು ನಮ ಫ್ರೆಂಡ್ಸ್ ಒಂದ ಇನ್ನೊಂದ ಬೈಕಲ್ಲಿ ಇನ್ನೊಂದ ಇಬ್ರು ಬರ್ಾರ ಅವರು
ಅವರು ಬರ್ತಾರೆ
ಹ್ಮ್ ಹನ್ ನೋಡುವದು ಜಾಸ್ತಿ ಜನ ಇದಷ್ಟ ಚೆಾಗ್ ಬ ಒ ಫೋರ್ ಟ ೈವ್ ಮೆಂಬರ್ಸ್ಂದ ಇದ್ರೆ
ಹ್ಮ
ಹ್ಮ್ ಹ
ಬಟ್ ಅದೇಬ್ರೋ ನಾನ ಏನ್ ಅನ್ಕೊಂಡೆ ನಾವ ಇಬ್ರೇ ಅನ್ಕೊಂಡೆ ಅದಕ್ಕೆ ನಾನ್ ಕೇಳ್ದ ಅಷ್ಟೆ ಏನ್ ತೊಂದ್ರ ಇಲ್ಲ ಅವ್ರೋ ಅವರು ಬಂದ್ರರು ಏನ್ ಬೇಜಾರಿಲ್ಲ
ಹ್ಮ್
ಹ್ಮ್
ಆದ್ರೆ ಪಕ್ಕವನ ಅವ್ರಿಗೂ ಕೇಳಿದ್ದೆ ಕೇಳು ಅವನು ಬರದ ಇದ್ರೆ ಜೊತೆ ಹೋಗಡೋಣ ಅಂತ ಹೇಳಿದ್ರು ಇನ್ನೇನು ನೀನು ಬರ್ತೀಯ ಅಂದ್ರ ಇನ್ನೇನು ಒಬ್ಬ ನಾಳೆ ಹೆಂಗ್ ಊರಿಂದ ಬರ್ತಾನ ಅವನುವಾ
ಹ್ಮ್
ಈಗ ಒಂದಿಬ್ಬರು ಅದೇ ಹಿಂಗೆ ಹೊರಗಡೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ಹೇಳ್ತೀನಿ ನೀ ನಾಳೆನ ಅಲ್ಲ ಬ್ರೋ ಹೋಗಬಿಡು ಅಂತ
ನಾಳೆನೇನಾ
ನಾೆ ಬಿಟ್ಟ ನಾಡುು ತಲೆಪರ
ಹಾ ಹ
ಸರಿಬ್ರೋ ಆಯ್ತ್ ಹಂಗದ್ರಿ ಓಕೆ ಬ್ರಾ ಹ್ಮ್